ಹಾ ಹೇಲು ಎಲ್ಲಾ ಆರಾಮ ಹ್ಮ್ ಆರಾಮ ಕ ಮಾಡಲತ್ತ
ಏನಿಲ್ಲ ನೋಡಗೆ ಎಲ್ಲಿದ್ದೆ
ಎಲ್ಲ ಶಾಪುರೋಗಾನ ನೀ ಹೇಳಿದೆ
ನಾನು ಇಲ್ಲ ಶಾಪ್ರದಗ ಇದಿದ್ದಾನ
ಹ್ಮ ಹ್ಮ ಅದ ಎಂಗಡದ ಕಲೇಸ
ಹ ಹ ನಡ್ದದಣ ಹಂಗೆ ಕಾಲೇಜ್
ಹ್ಮ್ ಎಲ್ಲ ಮನೆ
ಹ್ಮ್ ಆರಾಮ ಇದ್ದಾರ ಅಪ ಅವರು ಆರಾಮ ಇದದಾರ
ಹ್ಮ್ ಮರಾಮರ ಚಾ ಲಯ್ಿತಾ ಚಾ ಕಾಪಿ ೀ
ಅ ನ್ನ ಆಗಿಲ್ಲ ನೋಡೋಣ ನಿಂದು
ಹ್ಮ್ ನಮ್ದ ಏನ ಇಲ್ಲಪ್ಪಾ ಇಲ್ಲ ಹೊರ ತಿರಿಗಾಳ್ಕೊತ್ ಬಂದಿದ್ದೆ
ಹಾಸ್ಲೆನಣ್ಣ
ಹ್ಮ್ ನನ್ ದಿನ ಇದು ಹೊಲ್ದಾಗ ಏನತ್ರಿ
ಹೊಲ್ದಾಗ ಇವಾಗ ಏನ್ ಹಾಕಿಲ್ಲಣ್ಣ ಹತ್ತಿ ಬೀಜ ಆಗ್ಬೇಕಂದ ಮಾಡಿ ಇ ನ ಮಳೆ ಬಂದಿಲ್ಲ ಕಡೆ ಅದಕ್ಕೆ ಹೊಲ ಏನ ಏನ ಅಸಾಮಲ್ಲಿ ಎಲ್ಲ ಯಾವ್ದ ಹಗ್ಬೇಕ ಯಾವ್ ಚಲೋ ಇದಾವ
ಹಾ ನೋಡ್ರಿ ಚಲೋ ಇದ್ದ ನೋಡಿ ಆಕ್ರಿ
ಹ್ಮ್ ಚಲೋ ಇದು ನೋಡ ಆಗಬೇಕ ಅಣ್ಣ
ಬ
ನಡ್ದದಣ ಚಲೋ ಹಂಗೆ ದಿವ್ಸ ರಜೆ ಕೊಟ್ಟಿತ್ತು ಇ ಒಂದ್ ಎರಡ್ ತಿಂಗಳ ಡ್ಯೂಟಿಿಗೆ ಹಾಕಿದ್ರು
ಹ್ಮ್ ಯ ಯಾವ್ದ್ ಮಾಡಿ ಕೋರ್ಸ
ಹ ಜೀ ಎನ ಮಾಡಿ ನೋಣ್ಣ ನರ್ಸಿಂಗ್ ಅಂತ
ಚಲೋ ಅದಾ
ಹಾಂ ಚಲದಾನ
ಮತ್ತ ಮುಂದಾದ್ರಾಗ ಲೈಫ ಏನು
ಮುಂದ ಲೈಫ್ ಸ್ಟಾಫ್ ನರ್ಸ್ ಬರ್ತಾನ ಜಿ ಎನ್ ಎಮ್ ಎಲನ್ ಮಾಡ್ಬಹುದು ಮತ್ತೆ ಇನ್ನ ಎರಡ್ ವರ್ಷ ಮೂರ್ ವರ್ಷ ಸ್ಕೂಲ್ ಚೇರ್ತ ಪೋಸ್ಟ್ ಬೇಸಿಕ್ ಅಂತ ಅದ್ರ ಬಗ್ಗೆ ಹಂಗೆ ಟೀಚಿಂಗ್ ಅನ ಹೇಳ್ಬಹುದು ಹಂಗೆ
ಹೌದಾ ಅಂದ್ರೆ ಅದು ಪಿಯುಷ ಮುಗ ಏನ ಮಾಡ್ಬೇಕಾನ
ಹಾ ಪಿಯೂಷ ಮಗಣ ಬರ್ತಣ ಅದು
ಹ್ಮ್ ಹ್ಮ್ ಹ್ಮ್ ಎಷ್ಟ ಆಬದು ಖರ್ಚು ಅದ್ ಮುಗಿಸ್ಬೇಕಂದ್ರೆ ಎಷ್ಟ್ ಬರ್ತದ
ಹ ಅದು ಅದ್ರಾಗ ಗೌರ್ಮೆಂಟ್ ಕಾಲೇಜ್ ಮತ್ತೆ ಇದಕ್ ಎರಡುೂ ಇರ್ತಾವಣ ಅದ್ರಾಗ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅಂತ ಗೋರ್ಮೆಂಟ್ ಹ ಗೌರ್ಮೆಂಟ್ ಸೀಟ್ ಇರ್ತಾವ ಅಂದ್ರೆ ಒಂದೊಂದ್ ಕಾಲೇಜಲ್ಲಿ ಇರ್ತವಣ್ಣ ಒಂದೊಂದ್ ಕಾಲೇಜಲ್ಲಿ ಇರಲ್ಲ
ಹ ಹಾ
ಹಾ ನ್ ಕಾಲೇಜಲ್ಲಿ ಇರ್ತಾವ ನನ್ ಕಾಲೇಜ ಎಲ್ಲ ಇರ ಇರಲ್ಲ ಮತ್ತತ್ ಅದಕ್ ಅಪ್ಲಿಕೇಶನ್ ಆಗ್ಬೇಕಣ್ಣ ಅಪ್ಲಿಕೇಶನ್ ಬಿಡ್ತಾರ ಅಪ್ಲಿಕೇಶನ್ ಹಕ್ಬೇಕು ಹ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಣ್ಣ ಆಮೇಲೆ ಹಂಗೇನಲ್ಲ ಸೈನ್ಸ್ ಅಂತ ಆರ್ಟ್ಸ್ ಎನಿ ಕಾಮರ್ ಕಾಮರ್ಸ್ ಎನಿ ಯಾವವು್ದೋ ಯಾವ್ದನ ಆಗಲಿರ ಆದ್ರೆ ಹಿಂದಿ ಹಿಂದಿ ಹಿಂದಿ ಆಗಿರ್ಬಾರ್ದ ಇಂಗ್ಲೀಷ್ ಇರ್ಬೇಕು ಸಬ್ಜೆಕ್ಟ್
ಹಾ
ಹ್ಮ್
ಹೌಬಿಡಪ್ಪ ಅರಾಮ್ ಲೈಫ್ ಸೆಟ್ ಆಗುತ್ತ ಮುಂದ
ಹ್ಮ ಸೆಟ್ಲ್ ಮಾಡ್ಕೊಬೇಕಣ ಸೆಟ್ಲ್ ಆಗತ್ತಂತಾನೇ ಮಾಡೀವಿ ಕರ್ಚು ಆದಣ ಅಂಗೇ ಹ ಅಷ್ಟೇನ್ ಕಾಂಪಿಟೇಷನ್ ಇಲ್ಲಣ್ಣ
ಮತ್ತ ಸಮಾಚಾರ ಹೆಂಗ್ ನಡ್ಡದ ಹಾಸ್ಟೆಲ್ ಅಗ ಓದದು
ನಡದದಣ್ಣ ಹಂಗೆ ನಾವೇನ್ ಆಸ್ಲಗ್ ಅಷ್ಟು ಓದಲ್ಲ ಲೈಬ್ರಗ್ ಹೋಗ್ತಿವಿ ಎಲ್ಲ ಬ ಜನ ಹಾ ಐದನೂರ ಆದಣ
ಹ್ಮ ಬಾಳಲ್ಲ ಬಾಳ ಆಲಿಲ್ಲ
ಹ ಆಗತ್ತ ಅಷ್ಟೇ ಮತ್ತ ಏನ್ ಮಾಡ ಮಾಡಕ್ ಆಗಲ್ಲ ಓದ್ಬೇಕಂದ್ರೆ ಎಲ್ಲಾರ
ಹ್ಮ್ ಓದ್ಬೇಕಕ್ ಬಿಡು ಮತ್ತೆ ಎಷ್ಟು ರೊಕ್ಕ ಖರ್ಚಾದ್ರ
ಹ್ಮ್ ಹ್ಮ ಹಾಸ್ಟೆಲ್ ಬಾಳ ಜನ ಹೋದರೆಡ್ತಿರ್ತಾರ ಅದಿಕ್ಕೆ ಬೆಳ್ಲಗ್ಗೆ ಹೋದ ಅಂದ್ರೆ ಕಾಲೇಜು ಆದ್ ಮುಗಿಸಕೊಂಡ್ ಹಂಗೆ ನೈಟ್ ಬಂದ್ಬಿಡ್ತೀವಿ
ಹ್ಮ್ ಹ್ಮ್ ಮತ್ತ ಊಟ ಹಂಗ ಬೆಳಗ್ ಹೋದ್ರ ಮಧ್ಯಾಹ್ನ ಅದು
ಬೆಳಿಗ್ಗೆ ಮಾಡ್ಕೊಂಡ ಹೋಗಿರ್ತೀವಿ ಮಧ್ಯಾಹ್ನ ಅಲ್ಲಲ್ಲೇ ಕ್ಯಾಂಟೀನ್ದಾಗ ಬಿಡದಣ್ಣ ನೈಟ್ ಇಲ್ಲಿ ಹಾಸ್ಲಾಗ ಬಂದ್ ಹುಡ್ ಗುರ್ಗೆ ತಂದ್ ಕೊಡ್ತಾರ ನಿಮ್ದೇಏನ್ ಸಮಾಚಾರ ನಡದಣ್ಣ ಊರ್ ಕಡೆ ಹೋಗಿಲ್ಲಣ್ಣ
ಎಲ್ಲೋ ಮಾರಾಯ ಸುಮ್ಮ ಊಣೋದು ಮಕ್ಕಳದು ಇಲ್ಲ ಓದಗ್ ಆದ್ರೆ ಓದದು
ಹಾ ಹಾ ಎ ಕಂಪಿತಿಟಿವ
ಹಾ ಕಾಂಪಿಟೇಟಿವ್ ನಾವ್ ಬಿ ಎ ದವ್ರ ಅದೇ ಓದ್ಬೇಕಕ್ಲಪ್ಪ
ಹೌದೌದು ಮತ್ತೆ ಎಲ್ಲಾದೂ ಕೋಚಿಂಗ್ ಹೋಗಿಲ್ಲೇನು
ಹ್ಮ್ ಕ್ವಚಿಂಗ್ ಮುಗಸ್ಕೊಂಡ್ ಬಂದಿನಿ ಮತ್ತೆನಾವ ನೋಡ್ಬಕ್ ಮುಂದ
ಹೌದಾ ಮತ್ತ ಯಾವ್ದೊಂದು ಬಿಟ್ಟಿಲ್ಲ ಕಾಲ್ಫಾಮ್
ಹ್ಮ್ ಹ್ಮ್ ಯ ಯಾವ್ದು ಕಾಲ್ಪರ್ಮಲ್ಲ
ಹೌದಾ ಮಾಡ್ಬೇಕಿತ್ತಲ್ಲ ಇಷ್ಟತಿ ಯಾವ್ದ್ ಬಿಟ್ಟಿರ್ತಾರಲ್ಲ
ಹೌ ಸೆಂಟ್ರಲ್ ಗರ್ಮೆಂಟ್ ಎಲ್ಲ ನಾ ಸ್ಕೆಚ್ ಹಾಕಿಲ್ಲ ನೋಡಕ್ ಸ್ಟೇಟ್ ಗೌರ್ಮೆಂಟ್
ಹೌದಾ ಸೆಂಟ್ರಲ್ ಗರ್ಮೆಂಟ್ ಜಲ್ಲಿ ಬಿಡ್ತಾರಣ್ಣ
ಜಲ್ಲಿ ಬಿಡ್ತಾರ ಆದ್ರ ಅವಕ್ ಇಂಟ್ರೆಸ್ಟ್ ಇಲ್ಲ ಅದಕ್
ಹ ಹಾ ಕಾಂಪಿಟೇಷನ್ ಬಾಳ ಇದಾವೆನ್
ಕಾಂಪಿಟೇಷನ್ ಏನ ಇಲ್ಲ ಅದ್ರ ಮ್ಯಾಗೆ ಆಸಕ್ತಿ ಇಲ್ಲ ನಮಗ್
ಹೌದಾ
ಹ್ಮ್ ಸುಮ್ನೆ ಎಲ್ಲಪ್ಪಾ ಅವು ಅಕಸ್ಮಾತ್ ಆಗಂಗ ಆದ್ರುನು ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಯಾಕ್ ಅಕ್ತರ ಡ್ಯೂಟಿ
ಹ ಹಾ ಹಾ ಹಾ
ನಮಗ್ ಲ್ಯಾಂಗ್ವೇಜ್ ಒಂದ್ ತೊಂದ್ರೆ ಆಗ್ತದ ಮತ್ತ ಅಲ್ಲಿ ಊಟ ಇಲ್ಲಿ ಊಟ ಬಾಲ್ ಡಿಫರೆಂಟ್ ಇರ್ತವ್
ಹೌದೌದು ಅಲ್ಲ ಇಲ್ಲಿ ಬಾಳ ಡಿಫ್ರೆಂಟ್ ಐದವ ಬಿಡನ
ಸುಮ್ನೆ ಆಗವಲ್ಲ ಹೋಗುವಲ್ಲ ಅದಕ ತಲೆ ಕೆಡಸ್ಕಳ್ಕಬ ಕಾಲೇಜು ಓತೀವಿ ಯಾವಾಗಾರ ಒಮ್ಮಿ
ಹ್ಮ್ ಯಾವ ಕಾಲೇಜ್ ಅಣ್ಣ ಶಾಪುರದಾಗ. ಹ್ಮ ಒಯ್ಯಿವು ಡೈಲಿ ಕಂಟುನ್ಯೂ ಇರ್ತಾವಣ್ಣ ನಮಗ.
ಹ್ಮ ವಿಶಜೊತಿ ಹ್ಮ್ ಎ ಊರ್ ಕಡೆ ಹೋಗಿಲ್ಲ.
ಇಲ್ಲಣ ಊರ್ ಕಡೆ ಹೋಗಿಲ್ಲ ಹೋಗ್ಬೇಕು ಇಲ್ಲಿ ರಜೆ ಕೊಡಲ್ಲಾಗೇರ ಎಲ್ಲಿ ಊರ್ ಕಡೆ.
ಹ್ಮ ಹ್ಹ ಹ್ಹ
ಹ್ಮ್ ಊರ್ ಕಡೆ ಮತ್ತ ಲೆಟರ್ ಗಿಟ್ರ ಕೊಟ್ಟ ಹೋಗ್ಬೇಕ ಮತ್ ಬೈತಾರ
ಹ್ಮ್ ಊರಾಗರ ಏನಾದ ಬಿಡ ಹೋಗಿ ಏನ್ ಮಾಡತಿ
ಊರಾಗನ ಏನಿಲ್ಲ ಮತ್ ಏನ್ ಮಾಡಕ್ಕ ಆಗಲ್ಲ ಹೋಗಿ ಬರಬೇಕ ಒಂದೆರಡ ದಿವಸ ಅಂಮಾಡಿನಿ ಮತ್ ಏನ್ ಮಾಡುದ. ಕೊಡಲಾಗೇರ ರಾ ಸರ್
ಹ್ಮ್.
ಹ್ಮ್
ಊಟ ಚಲೋ ಕೊಡ್ತಾರಲ್ಲ ಹಾಸ್ಟಲದಾಗ.
ಯೇ ಚೊಲೋ ಇರ್ತಣ ಊಟ ನಿಮ್ಹಾಸ್ಟ್ಲಾಗ.
ಹ್ಮ್ ನಮ್ಮ ಹಾಸ್ಟಲನತ್ತಪ ಸರಿಯಿಲ್ಲ.
ಹಂಗ. ಹೇಳ್ಬೇಕಿಲ್ಲ ಸ ಮತ್ಸ ಸರ್ ವಾಡನ್ಸರಿಗೆ ವಾಡನ್ಸರಿಗ ಹೇಳ್ಬೇಕಿಲ್ಲ.
ಹೇಳ್ಬೇಕು ಏನ್ ವಾಡಣ್ಣಗ ಆರಾಮಿಲ್ಲ ಹೋಗ್ಯನ ಊರಿಗೆ.
ಎನ ಆಗೆದ.
ಏನ ಮುಲಾದಿ ಆಗೇದತ್ತನಿಗೆ.
ಹ್ಮ್ ಹ್ಮ್ ಹ್ಮ್.
ಹ
ನಮ್ಮ ವಾಡನಸರ ಬರಲ್ಲಾಗೆನ ಒಂದ್ ವಾರ ಆಯ್ತ.
ಮತ್ತೆ ಎಲ್ಲ ಹಂಗೆ ಡ್ಯೂಟಿ ಹ್ಮ ಕೊಡ್ತರಣ್ಣ.
ಹ್ಮ್ ಹ್ಮ್.
ಮತ್ತೆ ಎಲ್ಲಾದ್ರೂ ಡ್ಯೂಟಿ ಗ್ಯೂಟಿ ನೋಡ್ಕೋಬೆಕಿಲ್ಲಾಣ್ಣ ಅಂಗೆ ಪಾರ ಟಾಯ್ಯಮ ಜಾಬ್.
ಶಾಪುರಾಗ ಎಲ್ಲೀ ಸಿಗತವಪ್ಪ ಡ್ಯೂಟಿ ಇಂತಸ.
ಅದೊಂದ್ ನೋಡ್ಬೇಕ. ಕಣಮ್ಮ ಬೇರೆ ಕಡೆ ಎಲ್ಲಾದ್ರೂ ಇರ್ತಾವ.
ಇರತಾವ ಅವ್ರು ಕೊಡುದು ಐದಾರು ಸಾವಿರ ಕೊಡತಾ ಸ್ಟಾ
ಹೌದು ಅದೊಂದ ಅದ್ರ ಬೇರೆ ನೈಟ್ ಡ್ಯೂಟಿ ಏನ ಇರತ್.
ಇಲ್ಲೆಲ್ಲಿ ನೈಟ್ ಡ್ಯೂಟಿ ನೈಟ್ ಡ್ಯೂಟಿ ಇರೋದೇಲ್ಲ ಇಲ್ಲಿ.
ನೈಟ್ ಡ್ಯೂಟಿ ಇಲ್ಲ ಅಂದೆ.
ಇಲ್ಲೇ ಹಗಲತ್ ಮಾಡಕೆ ಕೆಲ್ಸ ಇಲ್ಲ ನೈಟ್ ಎಲ್ಲಿರತವ.
ಇವತ್ತೇನ ಮಳೆ ಬರಂಗ ಕಾಣುತ್ತ ಇವತ್ತ ಪುಲ್ ಇದ ಅಗೆದ.
ಹೆಂಗ ಮಳಿ ಚುಲೋ ಆಗೆದ.
ಹಾ ಚುಲೋ ಆಯದ ಇಕ್ಕಡೇ ಆಕ್ಕಡೆ ಸ್ವಲ್ಪ ಆಯದ
ಹ್ಮ ಹ್ಮ. ಅತ್ತ ಕಾಲೇಜ ಅ ಆದಲ್ಲ ನಾಳೆ.
ಅಯ್ ನಾಳೆ ಇಲ್ಲ ಅಣ್ಣ ರಜೆ ಅದ ಸಂಡೆ ಸಂಡೆ ರಜೆ ಇರುತ್ತ. ತ್ತ ಒದಿದೆಲ್ಲ ಡೈಲಿ ನಡಿತಾವ.
ಹ್ಮ್ ಹ್ಮ್ ಪಿಯು ಪಿಯುಸಿ ಎನ್ ಸೈನ್ಸ್ ಮಾಡಿದ್ರೆನ ನೀವು.
ಇಲ್ಲಾ ಆಟ್ಸ್ ಮಾಡಿದ್ದೆ ನಾನ ಪಿಯುಸಿ.
ಆರ್ಟ್ಸ್ ಮಾಡಿ ಈಗ ನರ್ಸಿಂಕ್ ಹೋಗಿರಿ.
ಆ ಆಡಸ್ ಮಾಡಿ ನರ್ಸಿಂಗ್ ಮಾಡ್ತೀವಿ.
ಹ್ಮ್ ಹ್ಮ್ ಹೆಂಗ್ ವರ್ಕೌಟ್ ಆತದ ಕಷ್ಟ ಆಗಲ್ಲ ಬಾಳ.
ಕಷ್ಟ ಅನುಭವಸ್ಬೇಕಲ್ಲ ಮತ್ತ ಜೀವನ ಇರೋದೇ ಕಷ್ಟ ಮತ್ತ
ಆಡ್ಸ್ ಅಂದ್ರ ಕನ್ನಡ ಲ್ಯಾಂಗ್ವೇಜ್ ಬಾಳ ಇರ್ತವ ಅದ್ರಗ
ಹ ಆಯ್ ಹಂಗೇನ ಇಲ್ಲ ಅಂಡರ್ಸ್ಟ್ಯಾಂಡ್ ಆದಂಗೆ ಹೇಳ್ತಾರ ಅಣ್ಣ ಹಂಗ ನಾವು ಏನಕ್ ಅವ್ರ ನಮ್ಗಏನ್ ಅಂಡರ್ಸ್ಟ್ಯಾಂಡ್ ಆಗ ಹಾಗೇನಂದ್ರೆ ಹೇಳ ಅಂತ ಹೇಳಿದ್ರೆ ಇನ್ನೊಂದ್ಸತಿ ಹೇಳ್ತಾರ ಅವ್ರೇನ್ ಪೂರ ಇಂಗ್ಲೀಷ್ದಾಗ ಹೇಳಲ್ಲಣ ಹಂಗ ಇಂಗ್ಲೀಷ್ ಟು ಇಂಗ್ಲೀಷ್ ಕನ್ನಡದಾಗಾನ ಹೇಳ್ತಾರ
ಕನ್ನಡದಾಗ ಹೇಳ್ತಾರ ಆದ್ರೆ ಇಂಗ್ಲೀಷ್ ವರ್ಲ್ಡ್ ಇರ್ತವಲ್ಲ ಜಲ್ಲಿ ಅರ್ಥ ಆಗಲ್ಲ ನಮಗ
ಹ್ಮ ಹಂಗೇನ್ ನಮ್ಗೆ ಅರ್ಥ ಅಕ್ಕವ್ ಅಷ್ಟೇನ್ನ ಬಾಳ ಹಾಳ್ಡಿಲ್ಲ ಅಣ್ಣ ಹ್ಮ್
ಅಲ್ಲ ಮತ್ ನಮ್ಮ ಮನಯಾಗ ಒಂದಿಬ್ಬರು ಇದ್ರು ಹುಡುಗರು ಹುಡುಗರು ಒಂದ ಇಬ್ಬರು ಇದ್ರು ಮಾಡ್ಸ್ಬೇಕತ್ ಮಾಡಿದೆ ಅದೇ
ಹೌದಾ ಮಾಡಸ್ ಚೊಲೋ ಐತ್ ನೋಡಸ್ಕೋರ್ಸ ಅ ಅಷ್ಟ ಆಡಿರೋಲ್ಲಣ ಎಕ್ಸಾಮ ಎಲ್ಲ ಫುಲ್ ಈಸಿ ಆಗಿರ್ತಾವ ಅವು ಹೇಳ ಎಲ್ಲ ಟೀಚರ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದರ ನಮ್ ಕಡೆ ಹ್ಮ್ ಮತ್ತೆ ವೀಕ್ಲಿ ಟೆಸ್ಟ್ ತಗೊಂತಾರ ನಮಗ
ವಾರ ವಾರ
ಹ್ಮ ವಾರ ವಾರ ಟೆಸ್ಟ್ ತಗೊಂತಾರ ಅದ್ರಲ್ಲೇ ಹ ಪ್ರಿಪೇರ್ ಆಗಿಬಿಡ್ತೇವಿ ನಾವು ಜಾಸ್ತಿ
ಮತ್ತೆ ಅಲ್ಲೇ ಪ್ರಿಪೇರ್ ಆಗದ್ ಹುಡುಗೋರು ಇಲ್ಲಾಂದ್ರೆ ಸುಮ್ನೆ ಗೋಳ್ಬ ನಿಮಷತ್ತು ತಗೋ
ಹಹ ಮತ್ತೆ ಡೇಲಿ ಕ್ಲಾಸ್ ಹೇಳ್ಕ ಕುಂತೀವಿ ಅಂದ್ರೆ ಅ ಎಕ್ಸಾಮ್ ಬರ್ಸಿಲ್ಲಂದ್ರೆ ಏನ್ ಮಾಡಕ್ ಆಗಲ್ಲ ಪ್ರಿಪೇರ್ ಆಗಲ್ಲ ಇವ್ರೇನ್ ಡೈಲಿ ಹೆಂಗ ಇರುತ್ತ ಹಿಂಗೆ ಹೇಳ್ತಾರ ಹಂಗಂತ ಕೇಳಿ ಸುಮ್ನೆ ಕೇರ್ಲೆಸ್ ಮಾಡಿ ಬಿಡ್ತಾರೆ ಹುಡಗುರು
ಹಂಗೆ ಆಗೇದ ಎಜುಕೇಶನ್ ಬಂಡವಾಳ ಆಗ್ಬಿಟ್ಟದೆ ಈಗ
ಹಂಗೆ ಆಗಿಬಿಟ್ಟದ ಡೇ ಡೈರೆಕ್ಟ್ ಕಾಲೇಜ್ ಮಾಡಿಬಿಟ್ಟಾರ
ಹ್ಮ್
ಹ್ಮ್ ಡೈರೆಕ್ಟ್ ಎಕ್ಸಾಮ್ ಮತ್ತೆ. ಏನಿಲ್ಲ ನೋಡಪ್ಪ ಅಣ್ಣ ನೀವೆ ಹೇಳ್ಬೇಕು
ಹೌದಏನಡಪ್ಪಾ ಹೋಬಕ್ ನಾವು ಊರೇ ನಾವು ಹೊಲ್ದಾಗ ಕೆಲ್ಸ ಅದಾವ ಊರಗೆ ಹೋಬಕು
ಹ್ಮ ಹಾ
ಹ ಸ
ಏನ್ ಹಾಕಿರಿ ಹೊಲ್ದಾಗ ಅಣ್ಣ
ಕಬ್ಬದ
ಕಬ್ಬ ಹಾಕಿರ
ಹ್ಮ್ ಸೇಲ್ತಪ್ಪ ಮತ್ತ ಮತ್ತೆ ಯಾವಾಗರ ಹಚ್ಚತೀನಿ ಅಂತ ಕ್ವಿಂಟಲ್ ಇರಲ್ಲ ಅದು ಬೀಜಾ ಹಾಕಿದೇವಿ ಮತ್ತ ಹಸತೇನಿ ತಗೋ ನಿನಗ ಸರಿ ಕಟ್ ಮಾಡ್ತಾ
ಹಾ ಸರಿ
ಹಾಹಾ